ಹಲೋ
ಹಾ ಆರಾಮ ನೋಡ್ ಅಪ್ಪಾ ನೀ.
ಹ್ಮ್ ನಾನು ಆರಾಮ್ರೀ ಏನ್ ಮಾಡ್ತಿದೀರಿ ಬಾಳ ದಿವ್ಸ ಆತ್ ಕಾಲೇ ಮಾಡಿಲ್ಲಾ ಏನ್ ಫುಲ್ ಬಿಸಿ ಆ ಬಿಟ್ಟಿದ್ರೇನ್ರಿ.
ಇಲ್ಲಾರೀ ಒಂದ್ ಸ್ವಲ್ಪ ಕೆಲಸ ಇದ್ದೂರಿ ಮಾತಾಡೋದೇ ಆಗಿಲ್ಲಾ.
ಹ್ಮ್ ಏನ್ ಫುಲ್ ಬಿಸಿ ಆಗ್ಬಿಟ್ಟಿದಿರಿ ಏನ್ ಕಾಲ ಇಲ್ಲಾ ಏನ ಇಲ್ಲಾ ಏನ್ಸ
ಏ ಹಂಗೇನ ಇಲ್ರಿ.
ಹ್ಮ್ ಮತ್ತ ಏನ್ ಮಾಡ್ತಿ
ಏನ ಇಲ್ಲ ನೋಡ್ರಿ.
ಹ್ಮ್ ಮತ್ತ ನಿಮಗ
ಹಾ
ನಿಮಗ ಇದುರಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಬಗ್ಗೆ ಏನಾದ್ರು ಹೇಳಿದಾರ ಏನ್ರಿ ನಿಮ್ಮ ಟೀಚರ್ಸ್. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂದ್ರೆ ಅದು ಒಂದ ಇದುರಿ ನಾವು ಈಗ ಹೊಲ್ದೊಳಗೆ ಇರ್ತೀವಿ ಹೊಲ್ದೊಳಗ ಹಲವಾರು ತರದ್ದು ಏನೇನೋ ಬೇರೆ ಬೇರೆ ಬೆಳೆ ಹಾಕಿ ನಾವು
ಈಗ ದುಡ್ಡು ಪಡ್ಕೊಬೋದ್ರಿ ಹೌದೆನ್ರಿ.
ಹೋ ಹಂಗ್ರೀ ಈಗ ಹ್ಮ ಆವಾಗಿನ ಜನ್ರೇಷನ್ ಅಲ್ಲಿ ಒಂದೆ ಬೆಳೆ ಹಾಕಿ ರೈತರು ದುಡ್ ತಗೊಂತಿದ್ರಿ.
ಹ ಹಂಗ ಹಾ ಹಾ ಹೌದೇನ್.
ಹ್ಮ ಈಗ ಏನ್ ಗೊತ್ತಾ ಅದು ಒಂದೇ ಒಂದ್ ಒಳಗೆ ಸ್ವಲ್ಪ ಇದು ಜೋಳ ಹಾಕದು ಭತ್ತಾ ಹಾಕ್ ಕದು
ಹಲೋ. ಹಲೋ ರಿ.
ಕೇಳಸ್ತಿದೆ ಏನ್ರಿ.
ಹಾ ಕೇಳಸ್ತಿದ್ದೇರಿ.
ಹ ಅದೇ ಸ್ವಲ್ಪ ಭತ್ತ ಹಾಕದು ಜೋಳ ಹಾಕದು ಮತ್ತೆ ಅದ್ರೊಳಗೆ ಕುರಿ ಬೆಳಸೋದು. ಮತ್ತೆ
ಮತ್ತ ಮತ್ತ್ ಕೋಳಿಗಳ ಬೆಳ್ಸದು ಎಲ್ಲಾ ಮಾ ಮಾಡ್ತಾರಲ್ರಿ ಅದಕ್ಕೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತಾರೀ.
ಹಾ ಮತ್ತೇರಿ.
ಹಾ ರೀ.
ಅದಕ್ಕೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತರಿ ನಿಮ್ ಸೈಡ್ ಎಲ್ಲಾ ಹಂಗ ಮಾಡಲ್ ಏನ್ರಿ.
ನಾವ್ ಏನ ಇಲ್ರಿ ಬರೀ ಒಂದ್ ಕಬ್ಬ ಒಂದ ಅಷ್ಟೇ ಹಚ್ತೇವರಿ ನಾವ.
ಕಬ್ಬ ಅಷ್ಟೇ ಬೆಳಿತಾರ ಏನ್ರಿ ನಿಮ್ ಸೈಡು. ಹ ಹೆಚ್ಚ ಬೆಳಿತಾರ ಕರೆ ನಾವ ಕಬ್ಬ ಅಷ್ಟ ಬೆಳೀತೇವ ಹೌದ. ಏನರಿ ಮತ್ತೆ ಮತ್ತೆ ಏ ಏನ್ ಬೆಳಿತರಿ ನಿಮ್ಮ ಊರ ಸೈಡ್ ಏನ್ ಫೇಮಸ್
ನಾವ ಕಬ್ಬ ಅಷ್ಟ ಬೆಳಿತೇವೆ ನಮ್ಮ್ ಕಡೆ ದ್ರಾಕ್ಷಿ ತೊಗರಿ ತೊಗರಿ ಪೇಮಸರಿ ನಮ್ಮ ಕಡೆ
ಹೌದ ಏನ್ರಿ ನಮ್ ಕಡೆ ಇದು
ಅಡಿಕೆ ಹಾಕ್ತೀವಿರಿ ಬಾಳೆಹಣ್ಣು ಮತ್ತೆ ಪೆಪ್ಪರೂ ಕಾಫಿ
ಹ ಪೇಪರ್ ಏನ್ ಬೆಳೀತೀರಿ
ಪೆಪ್ಪರ್ ಒಂದ್ ಇ ಇರತ್ರಿ ಬೀಜ ಬೀಜ ನೆಟ್ಟು ಅದು ಮರದ ಮೇಲ ಬೆಳೆಯತ್ರಿ ಈ ಟೈಪ್ ಬೆಳೆಯುತ್ತ ಅದು
ಹೌದ ಏನರಿ
ಹ್ಮ್ ಅದನ್ನ ಇದರಿ ಕಾಫಿ ಕಾಫಿ ಕಾಫಿ ಇ ಇ ಅಲ್ರಿ ಮರ ಕಾಫಿ ಮರದ್ಮೇಲ್ ಬೆಳೆಯೋಕೆ ಬಿಡ್ತಾರರಿ ಅದನ್ನ ಪೆಪ್ಪರ್
ಓ ಹೊಓ ಹೊೋ ಹಂಗ ಇತ್ತನ್ ಕಾಫಿ ಮತ್ತ ಅದು ಎರಡು ಮಿಕ್ಸ್ ಆಗಿ ಬೆಳ
ಹ್ಮ ಎರಡು ಮಿಕ್ಸ್ ಆಗಿ ಬೆಳ ಅ್ರೆ ಅದು ಇಂಟರ್ ಕ್ರಾಪಿಂಗ್ ಸಿಸ್ಟಮ್ ಅಂತ್ರು ಗೊತ್ತೇನ್ ಅಗ್ರಿಕಲ್ಚರ್ ಅಲ್ಲಿ
ಹ ಹಾ ಹಾ
ಮಿ ಇದು ಹ್ಮ ಮಿಶ್ರಿತ ಬೆಳೆಗಳು ಅಂತಾರಲ್ರರಿ ಆತ ಇದ್ರಿ ಅದು ಹಂಗಂದ್ರೆ ಎರಡರಿಂದಾನೂ ಆಯ ಇದು ಆದಾಯ ಬರುತ್ತಲ್ರರಿ ಎರಡು ಬೆಳೆಗಳಿಂದ ಆದಾಯ ಬರುತ್ತ ತಗೆ ಈಗ ಹೋದ್ರ
ಹಲೋ ನಮ್ ಕಡೆ ಹೆಂಗ ಬೆಳಿತೇವ ಗೊತ್ತನ್ ನಾವವು ಅದೇ ತರ ಬೆಳಿತೇವ್ರೀ ಇದು ನುಗ್ಗೆಕಾಯಿ ಗೊತ್ತೇನ್ರಿೀ
ಹ ನುಗ್ೇ ಕೈ್ರರಿ ಹ್ಮ
ನುಗ್ಗೆ ಕೈಿ ಮತ್ತೆ ಉಳ್ಳ್ಯದಲ್ಲ ರರಿ ಅವ ಅಡು ಮಿಕ್ಸ್ ಹಿಂಗ ಇದೇ ಇದೇ ರೀತಿ ಬೆಳತ ನೋಡ್ರಿ ನಮ್
ಹ್ಮ ನಮ್ದು ವಿಳ್ಯದೆಲ್ಲ ಇದು ಅಡಿಕೆ ಇರತ್ತಲ್ಲ ಅಡಕೆ ಜೊತೆ ಬೆಳೆದಲ್ಲಿ ಬೆಳಿತಾರಿ
ಹಾ ಹೌದನ್
ಹ್ಮ್ ಹಂಗಂದ್ರೆ ಅಡ್ ಅ ಮರ ದೊಡ್ಡದ ಆಗ್ತಿರೋಂಗೆ ಇದು ಬೆಳದಲ್ಲಿ ಅದ ಸುತ್ತ ಸುತ್ತಕೊಂಡು ಇದು ಎಲೆ ಕೊಟ್ಟ ಡತಲ್ರರಿ ಅವಾಗೂ ಎರಡು ಟೈಪ್ ಕ್ರಾಪ್ ಬೆಳಿಬಹದಲ್ರರಿ ಎರಡು ಬೆಳೆಗಳು
ಹಾ ಹೌದ ಹೌದ
ಹ್ಮ ಮತ್ತ ಅದು ಇದು ಇದು ರೀ ಅಡಿಕೆಗೆ ಸ್ವಲ್ಪ ಇದು ಕೋಲ್ಡ್ ಕೋಲ್ಡ್ ಟೈಪ್ ಟೆಂಪ್ರೇಚರ್ ಬೇಕಕ್ತಿರತ್ರಿ
ಹಾ ಹೌದು ಅಂತೆ
ಕೆ ಅದನ್ ಯೂಸ್ ಮಾಡ್ಕೊಂತರೀ ಈಗ ಇದು ಇದು ಫುಲ್ ಒಣಗಬಾರ್ದು ಹಸಿ ಹಸಿನೇ ಇರ್ಬೇಕು ಆ ಟೈಪ್ ರೀ ಅದಕ್ ಯೂಸ್ ಮಾಡ್ತಾರೀ ಅದನ್ನ
ಹೌದ ಹೌದು ಕಂಟಿನ್ಯೂಸ್ ಆಗಿ ಇದು ಯಾವಾಗ್ಲೂ ಹಸಿ ಹಸಿನೇ ಇರ್ಬೇಕು ಒಟ್ಟ ಒಣ ಇಸ್ಕೊಳ್ಬಾರ್ದಿರ ಅದನ್ನ
ಹ್ಮ್ ಹ್ಮ್ ಒಣಗ್ ಬಾರದ್ರಿ ಹಂಗಿರತ್ರಿ
ಹಾ ಹಾ ಹ ಹೌದೇನ್ರಿ
ಬಾಳೆಹಣ್ಣ ಎಲ್ಲಾ ಬೆಳಿತಾರ ಏನ್ರರಿ ನಿಮ್ ಸೈಡು
ಹಾ ಬಾಳೇಏನ್ ಬೆಳಿತಾರಲ್ರಿ
ಹೌದ್ ಯಾವ್ ಬಳೆಹಣ್ಣ ಬೆಳಿತಲ್ರಿ ಪಚ್ಚು ಬಾಳೆಹಣ್ಣ ಲಕ್ಕಿ ಬಳೆಹಣ್ಣ ಏನು ಈಗ ನಾರ್ಮಲ್ ಆಗಿ ಬೆಳೀಿತ ರ ಲಾಭಾಳೇನ್ರಿ
ಈ ಹೈಬ್ರಿಡ್ ಅಂತ ಬರ್ತಾಗ ಗೊತ್ತೇನ್ರಿ ಅವ್ ದೊಡ್ಡ ದದುಡ್ ಹೋಗುತ್ತ ಹಾ ರೀ ಅವ್ ಅವ್ ಬೆಳಿತ ಅವ ಏನು ಸುಮ್ರಿ
ಹ್ಮ ನೀವ್ ಎಲ್ಲಕ್ಕಿ ಬಾಳಹಣ್ಣ ತಿಂದಿರಿ ಏನ್ರರಿ
ಹಾ ಹೇಳಕಿ ಬರ ತಿಂದ ಅಲ್
ಹ್ಮ್ ಹ್ಮ್ ಎಲ್ಲಕ್ಕಿ ಬಳ ನಮ್ ಸಡ ಮತ್ತಿದ್ದು ಇನ್ನೊಂದು ರೆಡ್ ಕಲರ್ ಇದ್ ಬರತ್ರಿಣ್ಣ ಬಾಳೆಹಣ್ಣಲ್ಲ ರೆಡ್ ಕಲರ್ ಮೇಲೆ ಸಿಪ್ಪೆ ಇರತ್ರಿ
ಹಾ ಹ ಒಳಗೆ ಯಾಕ
ಒಳಗ್ ಸೇಮ್ ರೀ ಇದೇ ಟೈಪ್ ಇರತ್ತೆ ನಾವು ನಾವ ನಲ್ ಬಾಳಹಣ್ಣ ಹೆಂಗ್ ತಿಂದಿರ್ತೇ್ ಹಂಗಿ ಇರತ್ತೆ ಒಳಗೆ ಇದು ಇರತ್ರಿ ಹೊರಗೆ ಅಫನ್ ರೆಡ್ ಕಲರ್ ಇದು ನಮ್ ಕಾಲೇಜಲ್ಲಿ ಇದದೆನೆ ಅದು ಒಂದ್ ಮರ ಗಿಡ
ಏ ಹಾ ಹೌದೇಏನ್ರಿ
ಅಲ್ಲಿ ಇದು ಇದೆ ರೀ ಇದು ಎಮ್ ಡಿ ಸಿ ಒಂದು ಚೇಂಬರ್ ಇದೆ ಆ ಚೇಂಬರ್ ಮುಂದ್ ಬೆಳೆದಿದಾರ ರೀ ಆ ಮರನ್
ಹಾ ಹ ಹಣ್ಣಾಗಿದ್ದಾವೆ ಏನ್ರಿ
ಹಣ್ಣ ಆಗಿಲ್ರಿ ಕಾಯಿ ಕಾಯಿ ಆಗಿದೆ ಅವ
ಹೌದೇನ್ರೀ
ಹ್ಮ ನಿ
ಅವ ನಗ ಹ ಹಸಿ ಇದ್ದಸಕ್ಕೆವು ಕೆಂಪು ಕಲರ್ ಇರ್ತ ಅನ್ರಿ
ಹ್ಮ ಅದಕ್ಕೆ ಹೈಬ್ರಿಡ್ ಇದು ವೆರೈಟಿ ಬಣ್ಣ ಮಿಕ್ಸ್ ಮಾಡಿದ ರ ಹ್ಮ ಎರಡ್ ತಳೆ ಬಣ್ಣ ಮಾಡಿ ಇದು ಮಾಡಿದರೆ ರೀ
ಹಾ
ರೆಡ್ ರೆಡ್ ಕಲರ್
ಹ್ಮ್ ಮತ್ತೆ ನಿಮ್ ಸೈಡ್ ಎಲ್ಲಾ ಇದು ಹನಿ ನೀರಾವರಿ ಮಾಡ್ತಾರ ಡ್ರಿಪ್ ಇರಿಗೇಶನ್ ಮಾಡ್ತಾರೆ ಇನ್ನು ಸ್ಪ್ರಿಂಕ್ಲರ್ ಇರಿಗಷನ್ ಮಾಡ್ತಾರ ರೀ ಹ
ಕೌಲಿ ಗೊತ್ತೇನ್ರಿ ಅದು ಕೆನಾಲ್ ಶೇಪ್ ಆ ತರ ರೀ
ಹ ಕಬ್ಬದ ಇರ್ತ ಅಲ್ಲಿ ಕಬ್ಬಣ ಹ್ಮ ಹಗೆ
ಹಾ
ಮತ್ತರಿ
ಹೇಳ್ಬೇಕಕ್ ನೋಡ್ರಿ ನೀಮೇರಿ
ಸೈಡ್ ಎಲ್ಲ ನಮ ಸೈಡ್ ಎಲ್ಲ ಇದು ಅಡಿಕೆಗೆ ಮತ್ತೆ ಬಾಳೆಹಣಿಗೆ ಎಲ್ಲ ಇದು ಡ್ರಿಪ್ ಡ್ರಿಪ್ ಯೂಸ್ ಮಾಡ್ತಾರೀ
ಹೌದೇನ್ರಿ
ಹ್ಮ ಡ್ರಿಪ್ ಅಲ್ಲೇ ಮತ್ತೆ ಡ್ರಿಪ್ಲ್ಲೇ ಔಷಧಿ ಬಿಡ್ತಾರೆ
ಹ ಹಾ ಹಾ ಹಾ ಹೌದ್ದ್ರಿ
ಹ್ಮ ಹಂಗ್ರರಿ
ನಿಮ್ ಕಡೆ ನೀರ ಅದು ಕಡಿಮ್ ಇರ್ತಾವ ಏನ್
ಅಲ್ರರಿ ನೀರ್ ಏನು ಕಡಿಮೆ ಅಲ್ಲಾ ನಮ್ದ್ ಓನ್ ಓನ್ ಬೋರ್ ಇರತ್ರಿ ಬೋರ್ ಒಡ್ಸಿರ್ತಾರಲ್ಲಾ ನೀರೆಲ್ಲಾ ಕಡಿಮೆ ಆಗಲ್ರರಿ ಅ
ಹಾ ಹೌದೇನ್ರಿ ನಿಮ್ ಕಡೆ ಹೊಳಿ ಅದಾವೇನ್ ಯಾವ್ರೀ
ಹೊಳಿ ಇದಾವ್ರಿ ತುಂಗಭದ್ರಾ ಮತ್ತೆ ಭದ್ರಾ ನದಿ ಐತಿ ಮತ್ತೆ ಗಂಗ ಐತಿ ಐತೆ ಕೃಷ್ಣ ಐತೆ
ಏ ಯ ಒಷ್ಟು ಅಲ್ರಿ
ಹ್ಮ್ ಅಷ್ಟು ಇದಾವ್ರೀ ಮತ್ ನೋಡರಿ ಇಲ್ಲಿ ಹೊಸಪೇಟೆಯಿಂದ ಕೂಡ ನಮಗ ಇದು ನೀರ್ ಬರತ್ ಹೊಸಪೇಟೆ ಗೊತ್ತೇನ್ರೀ ನಿಮ್ಗೆ ಹೊಸಪೇಟೆಗೆ ಶಿವಮೊಗ್ಗಾಗ ಬಿಡ್ತಾರೆ
ಹಾ ಹೌದೌದ್ರಿ ಗೊತ್ರಿ
ಮತ್ತ ಇದು ರೀ ನಮಗಿದದು ತಮಿಳ್ನಾಡಿಗೆ ಒಂದು ತಮಿಳ್ನಾಡಿಗೆ ಯಾರನದಿರಿ ಅದು ಹರಿದೋಗ ತ್ತಲ್ಲ
ಬಂಗಾ ಇದು ಬಂಗಾನದೀರಿ
ಹಾ
ಹ್ಮ
ಗಂಗಾ ನದಿ ರೀ ಅದಕ್ಕೆ ಇದು ಇದು ಮಹಾರಾಷ್ಟ್ರ ಇದು ರೀ ಗುಜರಾತ್ ದ ನಮಗ್ ನೀರ್ ಬರತ್ರಿ ಅದು ಹುಟ್ಟದು ಗುಜರಾತ್ಂದ ಹುಟ್ಟತ್ ರೀ ಗುಜರಾತ್ ಮಹಾರಾಷ್ಟ್ರ ಆಮೇಲ್ ಕರ್ನಾಟಕ ಆಮೇಲೆ ತಮಿಳ್ನಾಡಗ ಹೋಗಿತ್ರಿ
ಹಾ ಹೌದೌದ್ರೀ
ಅದಕ್ಕೊಂದು ತಮಿಳ್ನಾಡು ಮತ್ತೆ ಕರ್ನಾಟಕದ ಒಂದು ಇದು ಡ್ಯಾಮ್ ಕಟ್ಟಿದಾರೀ ಅಲ್ ಮಧ್ಯ ಅದಕ್ಕೆ ಈ ತಮಿಳರಿಗೆಗ ವಿಜಯ್ ತಳಪತಿ ಇದ ಗೊತ್ತೇನ್ದ್ರಿ
ಹಾ ಗೊತ್ತರಿ ಗೊತ್ರಿ ಈಗ ರೀಸೆಂಟ್ ಆಗಿ ಇದು ಇದ ಸಿಎಂ
ಹ್ಮ್ ಸಿಮ್ ಅವರು ಎಂತಿದಾರೆ ನೀವು ಆ ಆ ನದಿ ನ್ಯಾಚುರಲ್ ರಿಸೋರ್ಸಸ್ ನೀವ್ ಯಾಕ ಅದನ್ನ ಇದು ಡ್ಯಾಮ್ ಕಟ್ಟಿದ್ದೀರಾ ನಮಿಗೂ ನೀರ್ ಬೇಕು ನೀರ್ ಬಿಡ್ರಿ ಅಂತ ಎಲ್ಲಾ ಇದು ಮಾಡಿದ್ದಾರೆ ಈಗ
ಹಾ ಹೌದ್ರಿ ಹೌದ್ರೀ
ಹ್ಮ್ ಈಗಿಂದು ಬಾಳ ದೊಡ್ ದೊಡ್ ಪ್ರಾಬ್ಲಮ್ ಬರ್ತಿದೇವ್ರೀ ಅದನ್ ಹೆಂಗ ತಡೆ ಕಟ್ಬಬೇಕ ಅನ್ನೋದು ಗೊತ್ತಾಗವಲ್ದಿ ರೀ ನಮ್ದ್ ಹೊಸದಾಗಿ ಸಿ ಎಮ್ ಆಗಿಬಟ್ಟಿದಾರ ಬೇರೆ
ಹಾ ಹೌದೌದ್ರಿ
ಹ ಬಸ್ತಾಗ ಸಿ ಎಮ್ ಏನ್ ಮಾಡಿದಾರ ಬಟ್ ಎಲ್ಲಾ ಹುಡುಗ್ರಗ್ ಬಸ್ ಪಾಸ್ ಫ್ರೀ
ಹ ಹೌದೌದ್ರಿ
ಹ್ಮ ಬಸ್ ಫ್ರೀ ಮತ್ತೆ ಈಗ ಗೃಹಲಕ್ಷ್ಮಿ ಅಮೌಂಟ್ ಬರ್ತಿದ್ರಲ್ರರಿ ಇನ್ನೊಂದ್ಸತಿ ಗೃಹಲಕ್ಷ್ಮಿ ಅಮೌಂಟ್ಿಗೆ ಇದು ಹಾಕಿದ ರೀ ಜನಗಣನೆ ಟೈಪ್ ಮಾಡಿ ಆಮೇಲೆ ಇನ್ನುೂ ಗೃಹಲಕ್ಷ್ಮಿ
ಹ ಹೌದ್ರ ಒಬ್ಬರು ಒಬ್ಬರು ಹಿಂಗ ಪಾಲ್ ಹಿಂಗ ಪಾಲ್ತು ಅಂದ್ರೆ ಹಿಂಗ ಅನ್ಸಸರಿ ಅದು ಇದು ಬಡೂರ್ ಇದ್ದವರು ಶ್ರೀಮಂತ್ ಇದ್ದವರು ಒಕೋ ರೊಕ್ಕ ತೊಳತಾರಲ್ರರಿ
ಹಂಗ ಹಂಗಲ್ರಿ ಯಾರ್ ಓಟ್ ಹಕೀರ್ತಾರಲ್ಲ ಓಟನ್ ಕಾರ್ಡ್ ಯಾರತ್ರ ಇರತ್ತಲ್ಲ ಅವ್ರಗ್ ಅಷ್ಟೇ ದುಡ್ಡು ಬರುತ್ತೆ ಗೃಹಲಕ್ಷ್ಮಿ ಬಿಟ್ಟು ಹ್ಮ್ ಯಾರ್ ಓಟ್ ಹಾಕಿಲ್ಲಲ್ಲ ಅವ್ರಿಗ್ ನಾವಯಕ ಓಟಾಕ್ ಇದು ಕೊಡ್ಬೇಕು ಯಾರ್ ಓಟ್ ಹಾಕಿರ್ತಾರ ಅವ್ರಗ್ ಅಷ್ಟೇ ಅ ಯಾರ ಹತ್ರ ಇದು ಓಟರ್ ಐಡಿ ಇರುತ್ತೆ ಅವ್ರಗಷ್ಟೇ ಓಟ್
ಓಟರ್ ರೆಡಿ ಎಲ್ಲಾರ್ ಕಡೆ ಇರ್ತದ್ರೀ ಓಟ್ ಹಾಕಿದ್ ಬಿಟ್ಟಿದ ಹೆಂಗ ಗೊತ್ತಾಗತ್ರಿ
ಹಂಗಲ್ರರಿ ಓಟ ಈಗ ವೋಟರ್ ಐಡಿ ಯಾರತ್ರ ಈಗ ಸ್ವಲ್ಪ ಜನ ಡೂ ಎರಡೆ ಎರಡು ಟೈಪ್ ಇದು ಮಾಡಿಸ್ ಮಾಡಿರ್ತಾರೆ ಗೊತ್ತ ಏನ್ರಿ ಎರಡ್ ಎಲೆಕ್ಷನ್ ಆಗ್ಬೋದ ಅವ್ರು ಎರಡು ಓಟರ್ ಐಡಿ ಮಾಡ್ಸಿರ್ತಾರೆ ಅಂತ ಕೇಸ್ ಗಳು ಬಾಳ ನಡೆದಿದಾವ್ರೀ ಈಗ ಈ ಹೋದ್ ಎಲೆಕ್ಷನ್ ನಲ್ಲಿ ಸೇಮ್
ಹು ಹಾ ಹೌದ್ ಹೌದ್ರಿ ಆಗಿರ್ಬೋದ್ರಿ
ಅದಕ್ಕೆ ಈಗ ಮರು ಜನಗಣನೆ ಮಾಡಿ ಯಾರ್ಯಾರ ಹತ್ರ ಓಟರ್ ಐಡಿ ಎಲ್ಲರ ಹತ್ರನು ಒಂದ್ ಒಂದೆ ಓಟರ್ ಐಡಿ ಇರ್ಬೇಕಪ್
ಹಓ ಹೌದೌದ್ರಿ ಲುಕ್ನ್ ಸ್ಕ್ಯಾಮ್ ಆಗಲ್ರಿ
ಹ್ಮ್ ಸ್ಕ್ಯಾಮ್ ಆಗಲ್ಲ ಅದಕ್ಕೆ ಗೃಹಲಕ್ಷ್ಮಿ ದುಡ್ಡು ಬಾಳ ಹೋಗ್ತಿದೆ ಅತ್ರಿ ಎರಡು ಮನೆಯಲ್ಲಿ ಮೂರ ರ್ನಾಕ್ ಜನಕ್ ಬರ್ತಿದೆ ಅತ್ರಿ
ಹೂ ಹೌದು ಹೌದು
ಹ್ಮ ಹ್ಮ ಈಗ ಒಂದ್ ಮನೆ ಒಬ್ಬ್ರೆ ಮಾಡ್ತಾರಂತ್ರಿ ಹಂಗ ಹೇಳ್ತಿದಾರ ಅವ್ರು ಏನ್ ಮಾಡ್ತಾರ ಗೊತ್ತಿಲ್ರಿ ಇನ್ನು
ಹ್ಮ್ ಈಗ ಬಾಳ ಚೇಂಜಸ್ ತಗೊಂಡ್ ಬರ್ತಿದಾರಿ ಹಂಗೆ ನಮ್ ಸಿ ಎಂ ಸ್ವಲ್ಪ ನಮ್ ಎಜುಕೇಶನ್ ಬಗ್ಗೆ ಸ್ವಲ್ಪ ಚೈನ್ಜ ತಗೊಂಬರ್ಬೇಕ್ರೀ ಅವರು ಅದೇ ತಮಿಳ್ನಾಡಲ್ಲಿ ಲ್ಲಿ ಒಬ್ಬರು ಇಸ್ರೋ ಸೈಂಟಿಸ್ಟ್ ನ ಇದು ಮಾಡಿದ ರೀ ಎಜುಕೇಶನ್ ಮಿನಿಸ್ಟರ್
ಓ ಹೌದೇನ್ರೀ
ಹ್ಮ್ ಅದೇ ಟೈಪ್ ನಮ್ ಕರ್ನಾಟಕದಲ್ಲೂ ಯಾರಾದ್ರೂ ಒಬ್ರು ಒಳ್ಳೆ ಇರ್ಬೇಕಪ್ಪಾ ಒಳ್ಳೆ. ವೃಪ್ತಿಯಲ್ಲಿ ಇರ್ಬೇಕು ಅವ್ರ ಮಾಡಿದ್ದ ಎಲ್ಲ ಒಳ್ಳೆ ಯೂಸ್ ಆಗ್ಬೇಕು ನಮಗೆ.
ಹಾ ಹಾ ಹಾ
ಅಂತರ್ ಇರ್ಬೇಕರೀ ಅದೇ ನಮ್ ಪ್ರದೀಪ್ ಈಶ್ವರ್ ಅಂತ ಅವ್ರ ಕೈಯಲ್ ಕೊಟ್ರೆ ನಮ್. ಹ್ಮ್ ಕರ್ನಾಟಕ ರಾಜ್ಯ ಮುಂಡಾ ಮುಚ್ಚೆತ್ ನೋಡ್ರಿ. ಬರೇ ಅವನು ಮೋಟಿವೇಶನ್ ಮಾಡ್ ಮಾಡಿ ಸಾಯಿಸ್ಬಿಡ್ತಾನ್ ರೀ ಹುಡುಗರಿಗೆ ಎಷ್ಟ್ ಇದು ಹೆಂಗ ಓದ್ಬೇಕಂದ್ರೆ ಬೆಳಗ್ಗೆ ಪೇಪರ್ ಬಂದಿದ್
ಹಂಗ ಓದ್ಬೇಕು ಅಂತ ಅವನ್ ಮೋಟಿವೇಶನ್. ಎಲ್ಲ ಡೈಲಾಗ್ ಹೊಡೆದು ಹೊಡೆದೆ ಸಾಕ್ ಸಾಕ್ ಮಾಡ್ಬಿಡ್ತಾರಿ.
ಹೌದ್ರಿ ಹೌದ್ರಿ
ಹ್ಮ್ ಹಂಗಿರ್ಬಡದ್ರಿ.
ಹಾ ಹಾಂದ ಒಂದ್ಸವಪ್ ಇಲ್ಲಿ ಹೊಲಕ್ ಹೋಬೇಕ್ ಕ್ರಿ ಆಮೇಲೆ ಅಚ್ತಿನ್ ತಗೊರಿ ನಿಮ್ಗ.
ಹು ಹು ಹ್ಮ ಮತ್ರಿ
ಆರ್
ಮತ್ತೆ ಸಮಾಚಾರ ರೀ.
ಮತ್ತೇಏನಿಲ್ಲ ರೀ ಹೇಳ್ಬೇಕು ನೀವೇ.
ಮತ್ ನಿಮ್ದ್ ಕುರಿದು ಗಿರಿ ಎಲ್ಲಾದ್ರು ಮೇಯಸ್ತಾರ ಏನ್ರೀ ನಿಮ್ ಸೈಡ್ ಕುರಿ ಎಷ್ಟ ಇದಾವ್ರೀ ನಿಮ್ ಊರಲ್ಲಿ ಕುರಿ ‌ ಮ್ತಾರೇಏನ್ರಿ
ಆದ್ರಿಂದನೂ ಆದಾಯ ಬಾಳ ಬರುತ್ರಿ ನಮಗೆ.
ಗೊತ್ತಲ್ರರಿ ಅದರಿಂದ ಕುರಿ ಒಂದು ಕುರಿಗ್ ಏನ ಇಲ್ ಅಂದ್ರು ಹದ ಹದ್ ನೈದು ಸಾವಿರ ರೀ.
ಹ್ಮ್ ಅರ್ತಿ ಹ್ಮ್ ಅಗ ಏನಿಲ್ಲ ಅಂದರು ಒಂದು ಕುರಿ ಹ್ಮ. ಆರಿಂದ ಈ ಸಲ ಆಗುತ್ತೆ ಹ್ಮಂಗ್ರ ಅದು ಹ್ಮ್ ಈಗ ಅದ್ರಿಂದನೂ ಇದು ರಿ. ನಾವು ರೈತರು ಅಂತವೆಲ್ಲಕ್ಕೆ ವ್ಯಾಪಾರ ಮಾಡ್ಬೇಕ್ರಿ ಈಗ ಕುರಿ ಸಾಕಾರಣಕ್ಕೆ ಐನೂ. ನುಗಾರಿಕೆ ಮತ್ತೆ ಮೀನುಗಾರಿಕೆ ಅಂತವೆಲ್ಲಾ ಇದು ಸಾಕ್ಬೇಕ್ರೀ.
ಅವೆಲ್ಲ ಸಾಕಿದ್ರೆ ನಮಿಗೆ. ಈಗ ಒಂದೇ ಬೆಳೆ ಮೇಲೆ ಡಿಪೆಂಡ್